ಹಲೋ
ಪರಮೇಶಃ ನೋಡು. ಹ್ಮ್
ಹ್ಮ್ ಏ ಮಾಡಾಕತ್ತೆ?
ಏನ ಇಲ್ ನೋಡ ಇವತ್ತ ಕಾಲೇಜ್ ಹೋಗಿದ್ದೆ ಕಾಲೇಜ್ ಹೋಗಿದ್ದೆ. ಕಾಲೇಜ್ ಮುಗ್ಸೊಂದು ಮಧ್ಯಾಹ್ನ ಬಂದೆ ಕ್ರಿಕೆಟ್ ಆಡಿನ ಮುಕ್
ಹಾ ಮನ್ನ್ಯಾಯ? ಮೊನ್ನೆೇನ ಇಂಟರ್ನಲ್ ಎಕ್ಸಾಮು ಅಂದಲ್ಲ್ ನಿನ್ನೆ ಹೋಗಿದ್ದ್ಯಾ?
ಹ್ಮ್ ಹೋಗಿದ್ದೆ ಇಂಟರ್ನಲ್ ಬರ್ದೆ ಪ್ರಾಕ್ಟಿಕಲ್ ಇದ ನಾಳೆ ನಾಳೆ ಪ್ರಾಕ್ಟಿಕಲ್ ಬರಿಬೇಕು. ರೆಕಾರ್ಡ್ ಬುಕ್ಕ್ ತಗೊಂಬ ಅಂತಂದಾರ.
ಚಲೋ ಆಯ್ತಾನ.
ಚೆನ್ನಾಗೀ ಇಂಟ್ರರ್ನಲ್ಲು ಇನ್ನ ಪ್ರಾಕ್ಟಿಕಲ್ ನಾಗ್ಯಾವ್.
ಹಾ ಏನೋ ಡಿಗ್ರಿ ಎಕ್ಸಾಮ್ ಯಾವಾಗಂತ?
ಡಿಗ್ರಿ ಎಕ್ಸಾಮು ಇನ್ನೊಂದ್ ವಾರ ಕೊಟ್ಟಾವ ಹದ್ನೈದನೇ ತಾರೀಕಿಗೆ.
ಹ್ಮ್ ಹ್ಮ್ ಹ್ಮ್ ಹೌದೇನಾ?
ಏ ಹಾಲ್ ಟಿಕೆಟು ಬಂದವೆನ್ ನಿಮ್ಮು?
ನಮ್ಮವ್ ಇನ್ನ ಬಂದಿಲ್ಲೋ ನಮ್ದ ಅದ್ರೆ ಬೇರೆ ಎರಡ್ ಎರಡ್ ಕೋರ್ಸ್ ಮಣ್ಣೆ ನಂದು ಈಗ ಎರ್ಡು ಒಟ್ಟಿಗೆ ಬಂದ್ಬಿಟ್ಟು ಎಕ್ಸಾಮ್ ಗೋಳಾಟ ಆಗೖತ.
ಹ್ಮ ಹ್ಮ
ಹ್ಮ್ ಈಗ ನ್ ಮಾಡೋಕೇನತಿ ಗೊತ್ತಾಗಲ್ಲ ಅದು.
ಹ ತ ಏನ್ಮಾಡಕಾಲ್ಲ ಎಟ್ ಎ ಟೖಮ್ನಾಗ್ ಎಕ್ಸಾಮ್ ಎರಡು ಕಡೆ.
ಹ್ಮ್
ಹ್ಮ್ ನಿಮ್ದೇ ರೋಜ ಇರ್ಬೋದ ಅ್ರ ಇದು ವೆಟ್ರನರಿ. ಎಕ್ಸಾಮ್ ಇಯರ್ ವೈಜನ ಸ ಸೆಮಿಸ್ಟ್ರ.
ಸೆಮ್ವೖಜನ್ ಅವ ಈಗ ಬ್ಯಾಕ್ ಹಾಕಿದ ಅಂದ್ರೆ ಆಯ್ತತ್ ಮತ್ತ ಮುಂದಿನ ವರ್ಷನೇ ನಾನ್.
ಹ್ಮ್ ಹ್ಮ್
ಇದು ಬ್ಯಾಕ್ ಹಾಕಂಗಿಲ್ಲ ಏನ ಇದು ಡಿಗ್ರಿ ಏನ್ ಕಟ್ಟ ತಕಬಹುದು.
ಹಾ
ಹ್ಮ್
ಡಿಗ್ರಿ ಹೆಂಗದು.
ಡಿಗ್ರಿ ಮತ್ ಬರ್ದ
ಹ್ಮ್ ಹ್ಮ್
ಹ್ಮ್ ಇಲ್ಲ ನೋಡಿ.
ನಿನ್ನೆ ಮಳೆ ನಿನ್ನೆ ನಿನ್ನೆ ಮಳೆ ಆಯ್ತಂತ ಈ ಕಡೆ. ಮುಂಜಾನೆ ಆಗ್ಯದ ನಿಮ್ ಕಡೆ?
ಹೌದು ನಮ್ಮೂರಾಗ್ ಆಗ ಬಲೆಟಾಯ್ ಮಳಿ ನೀರ್ ಎಲ್ಲಾ ನಿಂತವ ಗದ್ಯಾಗ ಮೊಳಕಲ್ ಮಟ ನೀರ್ ನಿಂತವ.
ಹ್ಮ್ ಸಿಡ್ಲು ಬಿದ್ದಾವ ಅಂತಾರ.
ಹೌದೌದ್ ನಮ್ ನಮ್ಮಣ್ಣ ಸ್ಟೇಟಸಿಟ್ಟಿದ್ದ ಮಳೆ ಬಂದದ್ದ.
ಹ್ಮ್
ಹೊಲ್ದಾಗ ತಿರುಗಾಡಿ ಇಟ್ಟಿದ್ದ ಎಲ್ಲಾ ನೀರ್ ಎಲ್ಲಾ ತುಂಬಿಬಿಟ್ಟ ಗದ್ದಿಗಳು.
ತುಂಬ್ಯಾವನು. ಹ್ಮ್ ಹ್ಮ್
ನಿಮ್ಮೂರ್ ಕಡೆ ಏನ್ ಮಳೆ ಆಗ್ಯದೇನಿಲ್ಲೋ?
ಮಳೆ ಆಗ್ಯದ ಸುಮ್ ಸ್ವಲ್ಪ ಆಗ್ಯದ ಅಲ್ಲಿ ಏನ ಈ ತರ ಸಮಸ್ಯೆಗಳಾಗಿಲ್ಲ ಹಂಗ ಶಿಡ್ಲು. ಅದಕ್ಕೆನ
ಹಾ ಹಾ
ಹ್ಮ್ ಡೇಂಜರಸ್ ಏನಾಗಿಲ್ಲ.
ಹಾ ಹೌದ ಏನಾ
ಎನ್ಚಿ ಟ್ರಪ್ಪಿ ನಡ್ದವಲ್ಲ ಇವತ್ತು ಹೆಂಗ ನಡ್ದ ಅಲ್ಲಿ ಹೋಗಿದ್ದೆನ.
ಏ ಹೋಗಿಲ್ಲ ನಾನ ಕಾಲೇಜ್ ಹೊಗಿದ್ದೆ ಇವತ್ತು.
ಮತ್ತೆ ನಿಮ್ಮ ಅಮ್ಮ ಪೂರು ಒಂದ್ ಟೀಮ್ ಅದಲ್ಪ ಫೈನಲ್ ತನ ಕೊಟ್ರ.
ಹೌದಾ ಇಲ್ಲ ನಾನೇನ್ ಆ ಕಡೆನು ಹೋಗಿಲ್ಲ ಇಲ್ಲೆ. ನಮ್ ಕಾಲೇಜ್ಗ ಇದಿದ್ದೇವತ್ ಇಂಪಾರ್ಟೆಂಟ್ ಕ್ಲಾಸ್ ಇತ್ತ. ಡಶೀಸ್ ಬಗ್ಗೆ ಹೇಳ ಕೂತಿದ್ರು ಹೋಗಿದ್ದೆ ನಾನು.
ಇ ಸಿ ಜಿ ಅಂದ್ರ ಇವು. ನಮ್ ಕಾಯಿಲೆ ಇ ಪಶುಗಳಲ್ಲಿ ಯಾವ್ಯಾವ ಕಾಯಿಲೆಗಳು ಬರ್ತಾವಂತ ಹೇಳಿ.
ಹ್ಮ
ಅವಕ್ಕ್ರ ಬಗ್ಗೆ ಹೇಳ ಕೂತಿದ್ರು ಇವತ್ತ ಅಂದ್ರೆ. ಕಂದು ಕಂದಲ ಹಾಕ್ಯ ಅದ ಹೆಂಗಂತ ಹೇಳಿ ಅದ ಒಂದ ಹೇಳಿದ್ರ. ಇದು ಕ್ಷಾಯಾರೋಗ ಗೊತ್ತಲ್ಲ ಟಿ ಬಿ. ಹ್ಮ್ ಆ ರೋಗ ಒಂದ ಹೇಳಿದ್ರು. ಅದ್ರ ಬಗ್ಗೆ ಹೇಳಿದ್ರು ಅದ್ ಹೆಂಗ್ ಬರ್ತ ಹೆಂಗಿಲ್ಲ ಅಂತ ಹೇಳಿದ್ರ.
ಮತ್ತ
ಹಾ ಅತ್ತೊ.
ಹಲೋ
ಅದು ಟಿ ಬಿ ರೋಗ ಬರೋದ ಕಳ್ತ್ ಕಳ್ತ್. ಅದ ಆಕಳ ಹಶಿಹಾಲ್ ಕುಡುದ್ರ ಮತ್ತ ಗಂಜಲ್ ಕುಡಿದ್ರ ಬರ್ತಾ ಅಂತ ಹೇಳ್ತಾರ.
ಆ ಮೊನ್ನೆ ಒಂದ್ ಏನ್ ಸಮಸ್ಯೆ ಆಗಿತ್ತು ರಮೇಶ ನಮ್ ದೋಸ್ತಂದ. ಹಕ್ಳ ಅದ ಇ ಇದ ಅದ. ಇದದ ಮಲಿಮ್ ಮೊಬೈಲ್ ಒಂದು ದೊಡ್ಡ ಗಡ್ಡೆ ಆಗಿದೆ ಆ ಮಲಿ ಆ ಒಂದ್ ಮಲಗೆ ಎಲ್ಲ ಮೂರ್ ಮಲಗೆ ಕ್ಲಿಯರ್ ಆಗಿ. ಈ ಬಿಳೆ ಹಾಲ್ ಬರ್ತಾವ.
ಅದು ಕೆಚ್ಚಲು ಬಾವರೋಗ ಅದ.
ಎಚ್ಚಲ್ ಬ್ರಾಗ ಅದು ನಾವು ಹಾಲು ಸೇವಿಸ್ಬೋದೆನು.
ಅದ ಹಂಗ ಅದ ಶೇವಸ್ಬಾರ್ದ ಅದಕ್ ಯಾಕ ಅದ್ ಹೆಂಗಗರುತ್ತಂದ್ರ.
ಹ್ಮ್
ಕರು ಹಾಕಣ ಈಗ ಅದು ಹಾಲ್ ಇಟ್ಟಿರ್ತಾರ ನೋಡ್ರಿ.
ಹ್ಮ್
ಹಾಲ್ಂಡಣ್ಣ ಅದು ಮಲ್ಲಿ. ಅದು ತೂತು ಓಪನ್ ಆಗಿರುತ್ತ ಯಾವನ ಹಿಂಗ ಬ್ಯಾಕ್ಟೀರಿಯಾಗಳ ಹೋದ್ರೆ. ಆ ಮಲಿ ಅದಾಗಿರುತ್ತದ ಅದ.
ಹ್ಮ ಹ್ಮ್
ಅದು ಮಲಿನ ಅಲ್ಲಿ ಒಳಗ ಹಾಲು ಇರುತ್ತತ್ ನೋಡದು ಗಟ್ಟಿಗಿ ಇರುತ್ ನೋಡ ಅದನ್ನ ಸ್ವಲ್ಪ. ಹಿಂಡ್ಬೆಕ್
ಹಾ
ಅದ್ನ್ ಹಿಂಡಿ ಮತ್ತ. ಪೆನ್ಸಿಲ್ ಆಂಟಿ ಇದು ಪೆನ್ಸಿಲ್ ಆಂಟಿಬಯೋಟಿಕ್ ಮತ್ತ ಮೆಲಕ್ಸಿಯಂ. ಮತ್ತೆ ಸಿ ಪಿ ಎಂ ಮ್ಮ ಅಂತ ಇವು ಮೆಡಶನ್ ಬರ್ತಾವ ಇಂಥ ಹಾಕ್ಬೇಕು ಹಾಕಿದ್ರೆ ಸ್ವಲ್ಪ ಬೇಗ ಅದ್ ಆತ.
ಹ್ಮ್
ಅದ್ ನಂಗೆ ಅ್ ಹಾಲು ಹಿಂಡ್ಬೇಕಾದ ಗಟ್ಟಿಗ್ ಹಿಂಡಿದ್ರೆ ಅದ್ನ್ನೆಲ್ಲ ಹೊರಗ ರಸ ಅ ಎಲ್ಲಾ. ಅದ್ರೊಳಗಿಂದ ಎಲ್ಲ ಕ್ಯವು ಗ್ಯೂ್ ಎಲ್ಲ ಹೊರಗೆ ಬಂತ ಅಂದ್ರೆ ಆಮೇಲ. ಮಲಿ ಹುಷಾರತ್ತ ಅದೆಲ್ಲಾ ಕ್ಲಿಯರ್ ಆತಾ. ಅಂದ್ರೆ ಎರಡ್ ಮೂರ್ ದಿನದೊಳಗೆ ಅದ್ ಮಾಡ್ಬೇಕದು ಮತ್ತೊ ಒಂದು ವಾರ ಆಯ್ತ ಅಂದ್ರೆ ಮತ್ತ ಅದು ರಿಕವರಿ ಆಗಲ್ಲ.
ಹಹ ಅದ್ಕ ಮೊನ್ನೆ ಅಂದ್ರ ವೈದ್ಯಾಧಿಕಾರಿ ಬೆಲ್ಲಿ ಹೋಗಿದವಿ ನಿಮ್ಮ. ತಾಲೂಕ ಪಶು ಸಂಗೋಪನಾಂತ ಕೇಂದ್ರಲ್ಲ.
ಹಾ ಹೌದೌದು.
ಅವ್ರು ಹೇಳಿದ್ರು ಏನ ಮೊದಲು ಟೂಗ ಮಾಡ್ಸದ ಅಂತಂದ್ರೆ ಅನ್ ಏನ್್ದಿರ ಯಾವ್ದ ಪೆನ್ಸಿಲ್ ಟೂಗು.
ಹಾ ಹದೇ ಇವೆಲ್ಲ ಮಾಡಿಸಿದ್ರೆ ಬೇಗ ಆರಾಮತ್.
ಹ್ಮ್ ಉರ್ಕೊಂಡ್ ಕುಡ್ದ ನಿಮಗ ಬಾತ್ರೂಮ್ ಬರದು ಒಟ್ಟಿ ಕಡೋದು ಆತ ಅಂತಂದ್ರ ಹಾಲು. ಹ್ಮ ಹ್ಮ್ ಹೌ ಯ.
ಅದ್ರೆ ಬೇರೆ ಅದು ಅದಾ. ಅದೇ ಹಿಂಗ ಅ ಕೆತ್ಸಲು ಇರ್ತದ ನೋಡದ. ಆ ಕಳ ಇದಾಗ ನಾವು ಹಾಲ್ ಹಿಂಡಿತು ನೋಡು ಹಾಲ್ ಹಿಂಡಿದ ತಕ್ಷಣ ನಾವು ಗಟ್ಟಿ. ಗಿಂಡಿರ್ತವಿ ಹಾಲ್ ಹಿಂಡ ಬಾದ್ರೆ ಗಿಂಡಿ ಹಿಂಗ. ಹಂಗೆ ಬಿಟ್ ಬಿಡ್ತವ ಅಲ್ಲಿ ಯಾವನ ಬ್ಯಾಕ್ಟೀರಿಯಾಗಳಗಳು ಇರ್ತಾವ.
ಹ್ಮ್.
ಹಂತಂದ್ರೆ ಅದ್ರೊಳಗ ಹೋಗ್ ಬಿಿಡ್ತಾವ ಮಲಿ ಒಳಗ ಹೋಗಿ. ಆ ಬ್ಯಾಕ್ಟೀರಿಯಾದಿಂದ ಅದು ಬಾವು್ ಬರ್ತಾ ಸೋಂಕು ಅರಡಿಗೆ. ಭಾವದಾ.
ಹ್ಮ ಹ.
ಅದಾಗೆ ಅದು ಆ ಮಲಿ ಹೋಗೋ ಚಾನ್ಸಸ್ ಇರುತ್ತ. ಅವಾಗದು ಆದ ಒಂದ್ ದಿನಕ್ಕೆ. ಅದ್ನ ಅದು ಗಟ್ಟಿ ಗಿಂಡಷ್ಟು ಪ್ರಯತ್ನ ಮಾಡ್ಬಕ್ ನಾವವು.
ಹ್ಮ್.
ಅದ್ನ ಗಟ್ಟಿ ಹಿಂಡಿದ್ ಅಂದ್ರೆ ಅದ್ ಹಾಲೆಲ್ಲಾ ಹೊರ ಬಂತ ಅಂದ್ರ. ಆಮೇಲೆ ಪೆನ್ಸಿಲ್ ಆಂಟಿಬಯೋಟಿಕ್ ಮತ್ತೆ ಮೆಲಕ್ಸಿಯಂ್ ಕೊಡ್ಬೇಕು. ಯಾಕಂದ್ರೆ ಅದ ನೋವು ನೋವು ಜ್ವರಾಗಿಿರ ಇತ್ತ ಅಂದ್ರೆ ಕಮ್ಮಿ ಆಗಿಬಿಡ್ತ ಬಿಸಿ. ಎಂ ಮೂಂಗ ಮತ್ತ ಇಂತಲಪಟ್ಟಿ ಅಂದ್ರೆ.
ಹ್ಮ್. ಕತನ.
ಹ್ಮ್.
ಹ್ಮ್ ಹ್ಮ್. ಮತ್ತೆ ಇದು ನಿಮ್ ಇದ್ರಲ್ಲಿ ಮತ್ತ ಏನೇನು ಅದ ನಾನಾ ತರ ಜಡ್ಗಳು ಬರಕತ್ತ ಈಕ್ಕ. ಕಾಲು ಬೈರೋಗ ಮತ್ತೆ ಬಾಯಿಬಾನಿ. ಅವು ಯಾಕೆ ಬರ್ತಾವ ಅಂತ.
ಕಾಲು ಬಾನಿ ಬಾಯಿ ಬೇಾನಿ ಅಂದ್ರೆ ಇದು ಮಳೆಯಿಂದ ಬರ್ತ್ತ. ಮಳಿಗೆಯಾಗ ಮೊ್ಲೆ ಅವನ ಹಿಂಗ ಪ್ರಾಣಿ ಯಾವ್ದನ್ ರೋಗದಿಂದ ಬಂದ ಸತ್ತರುತ್ ನೋಡ.
ಹ್ಮ್.
ಅದನ್ನ ಒ ಎಲ್ಲನ ಒಕ್ಕಟ್ಟಬಾರ್ದ ಅದ್ನ್ನೆಲ್ಲ ಮಣ್ಣು ಮಾಡ್ಬೇಕಾದ್ನ್ನ ಮಣ್ಣು ಮಾಡಿದ್ರೆ ಇವು ರೋಗ ಹಗ ಜಾಸ್ತಿ. ಯಾರಡುದಿಲ್ಲ. ಅದು ಹರಡಿ ಅದ ಹರಡಿದ ತಕ್ಷನ ಅದಕ್ಕೆಲ್ಲ ಅಂದ್ರೆ ಈಗ. ಈಗ ಒಂದ್ ಮಳಿ ಬರೋದ ಒಂದ್ ದಿನ ಒಂದ್ ಎರಡ್ ತಿಂಗಳ ಇತ್ತ ಅಂದ್ರೆ ಇದು ಎಫ್ ಎಮ್ ಡಿ ಆಕ್ಬೇಕು ಹ ಎಫ್ ಎಂ ಡಿ ಲಸಿಕೆ. ಹಾಕ್ಬೇಕು ಹಾಕಿದ ಅಂದ್ರೆ ಮುಂದ ಅದು ಬರದು. ಪ್ಪ ತಡೆ ಕಟ್ಟಬೋುದು ಅಂದ್ರೆ ಎಲಸಕ್ ಬರಲ್ಲ ಅದ. ಹ್ಮ ಕಮ್ಮಿ ಆಗತ್ತಾ. ಹ್ಮ್.
ಮತ್ತ ಇದು. ಅದ್ರಲಿಂದ ಬಾಳ ಲಾಭಗಳು ಅದಾವಲ್ಲ ಈಗ ಸದ್ದ ವೈದ್ಯಾಧಿಕಾರಿ ಆಗ ತರೋಡ್ತ ನಿಮ್ಗೆ.
ಅದರ್ಲಿಂದ ಆಯ್ತ ಅದರ್ಲಿಂದ. ಹೆಂಗಂದ್ರೆ ನಾವು ಮಾಡಿದಂಗ ಅದು ಅದ್ರಾಗ. ನೀನ್ ಯಾವ ರೀತಿ ಮಾಡ್ತೀಯ ಆ ರೀತಿ ಇರ್ತ ವರ್ಕ್ ಮೇಲೆ
ಹಾ ಹಾ ಈಗ ಮಂತ್ರಾಲಯ ಕೊಮಂತ
ಚಾರಿ
ಹ್ಮ ಮಾಡ್ಸ್ಬೇಕು ವೇಟಿನರಿ ಮಾಡ್ಸ್ಬೇಕು ಈಗ ಮತ ಅದು ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡಿದ್ವಿ ನೆಕ್ಸ್ಟ ವಾರ ನಿಮ್ ಫ್ರೆಂಡ್ಸ್ ಯಾರು ಬರ್ತಾರಾ
ಏ ನಾವ್ನ್ ಬರ್ದೇತವ ನಮ್ ದೋಸ್ತತ್ರ ಅವರು ಯಾರ ಒಂದ್ ನಾಕ್ ಮಂದಿ ಹೋಗಂಬರೊ ಅಂತ
ಹ್ಮ್ ಒಂದ್ ಎರಡ್ ಬೈಕ್ ಮಾಡಿದ್ರತೆ ಹೌದಲ್ಲ ಹ್ಮ್
ಹೌದೇನ ನಿಂದ್ ಬೈಕ್ ಆದ ಏನೆಲ್ಲ
ನಂದಾದ ಸ್ವಲ್ಪ ಅದು ಇದಾದ ಅದು ನು ಹಳೆದಾದ
ಹಾ ಹಾ ಹಾ
ಲ್ಲ ಒಂದು ಸೈನ್ ಬೈಕ್ ಆಬೇಕು ಅದು ಅಳಿ ಮಾಡಲ್ಲ ಮೊದ್ಲಿಂದೆಲ್ಲಾ ಸೀಜ ಆಗಬಿಟ್ಟದ ಹ್ಮ್
ನಮ್ ದೋಸ್ತನದಾತೋ ಶೈನಿ ಗಾಡಿ ನಮ್ದೊ ಸ್ಪಲೆಂಡರ್ ಗಾಡಿ ಅದ ತರಮನ್
ಹ್ಮ್ ಹ್ಮ್
ಹಾ ಹೋಗಿ ಬರಮ್ ಹಲೋ
ಶಾತ್
ಕೇಳ್ತಿಲ್ ಪ್ರಭು ರೋಟಾ ಹಿಂಗ ಹಾ ಹಿಂಗ ಹೈದರಾಬಾದ್ ರೂಟು
ಹೈರಾಬಾದ್ ರೂಟಾ
ಹ ಹಂಗ ಹೋದ್ರೆ ನಡಿತಾ ಇಲ್ಲ ಹಿಂಗ ರಾಯಚೂರ್ ನಾಗ ಹೋಗಬೇಕಾತ್
ಹ್ಮ್ ಹ್ಮ್
ಹಾ
ಹ್ಮ್ ಹ್ಮ್ ಊಟ ಮಾಡಿದೇನು ಅದೇಪ್ಪ ನಿದ್ದೆ ಬರಕ್ತ್ತದ ಅಂ ಹ್ಮ ಊಟ ಆಯ್ತ್ ನೋಡ್ ನಮ್ದು ಮತ್ತೆ ನಡ್ಸಿ ಅಲ್ಲ ಮತ್ತೆ ನಡ್ಸಿಪ್ಪಂದೆ
ಇದು ಎಲ್ ಎಲ್ ಆರ್ ರಾಕೋಗುತ್ ನೋಡ್ ಬೈಕಿಂದು ಅದು
ಹಾ ಹಾ ಚಾರ್ ತನ್ ನನ್ ಮಕ್ಕಾ ಹ್ಮ ಹ್ಮ ಇಡ್ಲ್ಯಾ
ಹಾ ಸರಿ ಸರಿ